ಹಲೋ
ಹಾ ಯ
ಹ ಆರಾಮೇದಾಪಾ
ಹಾ ಆರಾಮ ನೋಡಿದಿ ಬ ನೀ ಆರಾಮಿದ
ನಾ ಬೇರೆಂಗಳಪ ನಿವ
ಇಲ್ಲ ಏನ ಊಟ ಮಾಡ್ಕ್ಂತಿದ್ದೆ ಏನ್ ಹತಿದ್ದಿಪ್ಪ ಅನು
ಹ ಹ್ಮ ಹ್ಮ ಏನ್ ಸ್ಪೆಷಲ್ ಊಟ
ಹಂ ಸ್ಪೆಷಲ್ ಊಟ ಇವತ್ತು ಹದಿನೈದು ತಾರೀಕು ಚಿಕನ್ ಆಗ
ಹಾ ಹಾ
ಚಿಕನ್ ಮಾಡ್ಯಾರ ಚಪಾತಿ ಅನ್ನ ಸಾಂಬಾರು
ಹಣಾರ ಹದ್ನೈದ ಒಂದಸಲ ಅಲ್ಲ ಅಲ್ಲಿ
ಹಾ ಹದ್ನೈದು ತಾರೀಕು ಒನ್ಸತಿ ಒಂದೇ ತಾರೀಕು ಒನ್ಸತಿ
ಹ್ಮ್್ಮ ಇಲ್ಲ ಅಂಬ ಇಲ್ಲ ಹಂಗೆಲ್ಲ
ಲಾಸ್ಟ್ ಚಕ್ಕಂತ ನ ಲಾಸ್ಟ್ ಮಾಡಂಗ ಹೋದ
ಬಾಬ ಸ ಕಾಸ್ಟ್ ನ
ಹಾ
ಲಾಸ್ಟ್ ಏನಾಗಲ್ತ ಹಾಸ್ಟಲ್ ಲಾಸ್ಟ್ ಆತದ ಮತ್ ನೀವ ಹೋಗ್ಬೇಕಾದ್ರ ಹುಡುಗರು ಮಾಡಸ್ತವತವ
ಹಾ ಮಾಡಿಸ್ತ ಏನ್ ಮಾಡ್ತಾವ ಮಾಡಿಸಸ್ತಾವಲ್ಲ ನಾ ಅಂದ್ರೆ ಮಕನ್ ತಿಂದು ಹೋದ ನಾವ್
ಹ್ಮ ಮಾಡ್ಕೊೊಂಡ ತಿಿಂದ ಒಂದು ಬಯಟಾ ಹಾಯಕತೇನೆ
ಹ್ಮ್ ಬೈಟಕೇಏನು ನಾಳೆ ಆಗ್ಬೇಕಂದ ಮಾಡೀಿನಿ
ಹ್ಮ
ನಾಳೆ ಯಾಕ್ಲಬೇಕಕ್ ಬೇಟಕ್
ಹಾ ಇ ಇದು ಎಕ್ಸಾಮ್ ಕಂಪ್ಲೀಟ್ ಐತ ಅಂದ್ರೆ ದ್ತೇನೆ ಇದಕ್ ಬೆಂಗ್ಗಳೂರುಂಗ್ಗಳೂರ್ ಇಲ್ಲನ ಹ
ಹೋಗವಕಂದ ಮಾಡಿ ಮತ್ತತ್ ಇವಾಗ ಡಿಗ್ರಿ ಇರ ಬಿಡೋದ ಲೇಟ್ ಅದ ಅಂತ ಅನಕ ಕುಂತೀನಿ ನೀ
ಹಾ
ಅದಕ್ಕೆ ಊಕಂಬ ಒಂದ ಅರ್ಥೀಂಗ
ಹ್ಮ್ ಹ್ಮ್ ಲೇಟ್ ಆರ್ ಬಿಡದು ಹ್ಮ ಇಲ್ಲ ನಾನು ಇನ್ನೊಂದು ಇನ್ನೊ ಒಂದ್ ತಿಂಗ್ಗಳಾದ್ಮೇಲೆ ಎಕ್ಸಾಮ್ ಮುಗಿತವ ಬರ್ತಿದಾನ ಆ ಕಡೆ ಹ
ಹ್ಮ್ ಹ್ಮ್
ಾಳ ದನ ಇದ್ದಾರಐ್ತ ಅಂತ
ಬಾಲ್ ಅವಾಗ ಅರಾಮ್ ಇಂತ ಬಿಡ ನಾನು ಊರಾಗಿದ್ದಡಾನ್ ಬರ್ತ ಆ ಸ ಯಾರು ಮೇಡ ಅಂತಲ್ಲ ಹೋಗಂತನಲ್ಲ
ಆ ಬೇಡ ಅನ್ನ ಅನಲ್ಲ ಕೂಡ
ಹ್ಮ್ ಒಂದ ಂಗ್ರ ಆಯತು ಒಂದ
ಹ ಅಯ ನಾ ಒಂದ ತಿಂಗಗಳಾದ ಎಕ್ಸಾಮ್ ಹ್ಮ ಇನ ಒಂದ ತಿಂಗಳ ನೋಡ
ನಿಮ ಒಂದ ತಿಗಳ ಮತ್ತ ಕಡೆ ಸೆಕೆಂಡ್ ಸೆಮ್ ಎಸಾಮ್ ಅಷ್ಟ ಇತ
ಸೆಕೆಂಡ್ಸ ಮಕ್ಕಳ ಇಲ್ಲ ಇದು ಒಂದಿನ ಒಂದ ತಿಂಗಳ ಆದ್ಮೇಲೆ ಎಕ್ಸಾಮ್ ಹೋಗಿತವ ಮತ್ರ ರಿಸಲ್ಟ್ ಬರದ ಒಂದ್ ಎರಡ್ ಒಂದ್ ತಿಂ್ಳ ಒಂದ್ೆರಡ್ ತಿಂ್ಳ ಆಗ್ತದ ದೇಡ್ ತಿಂಗ್ಳ ಆದ್ಮೇಾಲ ಮತ್ತತ್ ಕಡೆ ಕಂಟಿನ್ಯೂ ನಡತಾವ ಕ್ಲಾಸ್
ಅ್ರೆ ಬರ್ತಾನ ಇಲ್ಲ ನಿಮ ಕಾಲ ಅಸ
ಹ ಹಾ ಏನೋ ಎಕ್ಸಾಮ್ ಮುಗ್ದಾದ್ಮೇಲೆ ಹದ್ನೈದು್ ದಿನ ಏನು ಹಾ ತೆಂಗಳಸ್ ಊಟ ಇರ್ತದಂತ ಅವಾಗ ಸೂಟಿ ಇದ್ದಾಗ ಬರ್ಬೇಕಂತ ಮಾಡಿದ್ದಾನ ಹ ಹ್ಮ್ ಒಂದ್ ತಿಂಗಗಳು ಸುಲ್ಟಿ ಆದ್ಮ್ಯಾಲ ಮತ್ತ ಕಡೆ ರಿಸಲ್ಟ್ ಬರೋದಿನ ಸ್ವಪ್ ದಿನ ಇದ್ದ ಇರ್ತದ ಅವವಾಗ ಮಾತ ಹ್ಮ್ ಸ್ಟಾರ್ಟ್ ಆದ್ಮೇಾಲ ಮತ್ತ ಒಂದು ನಾಕ್ ಐದ್ ತಿಂಗಳು ಕ್ಲಾಸ್ ನಡತಾವ ಯಾದರೆ ನಾಲ್ ಗಣಸ ನಲ್ಲದೇ ಹ
ನಲ್ಪ್ಪ
ಹ್ಮ್
ಅದೇ ಇಕಡೆ ಬಂದಾಗ ಪನಚ್ಚು
ಹ ಹ ಅಷ್ಟನ್ ತಗ ಬಂದಂದ್ರೆ ಅವಾಗಾನ ನಲ್ಲ ಅತನು ಪಟ್ಟು ಎಲ್ಲ ಪಫೋನೆ ಎಲ್ಲ ಹಸ್ತೀನಿ ಇರ್ಬೇಕಲ್ಲ ಮೂಮೆಂಟ್ಗೆ
ಹಾ ಇರ್ಕಣಪ್ಪ ಇದ್ದ ಇತ್ತಂದ್ರ ಇದ್ನಪ್ಪ ಅಂದ್ರ ಬರ್ತನಿ
ಹ್ಮ ಹಾ
ಇಲ್ಲ ಪಣ ತಂದರಿ ಇಲ್ಲ
ಹ್ಮ್
ರೇಟ ಆಟ ಬರಂತರ
ಹ್ಮ್ ಇವು ಹಳೆ ನವು
ಹ ಹಾಸ್ಟೆಲ್ ಇದಾಗ ಬೇರೆ ಇಲ್ಲದಾಗ ಬೇರೆ ಹಾಸ್ಟಲ್ ಮುಗದ ಮಾಲ ಈ ಕಡೆ ಬರಕ್ ಸ್ವಲ್ಪ ಇದಾದದ ಹೆಂಗ ಹೋಗ ಪಪ್ಪ ಮತ್ತ ಯಾರ್ನ ನಂದ್ರ ಹೆಂಗ ಆತನಗಿದಸಧ್ಯೆ
ಹ್ಮ
ಷ್ಟಪ ಹಾಗಂದ್ರೆ ನಮ್ ಕಂಫರ್ಟೇಬಲ್ ಆಗಿರೋದೇ ನಮ್ ದೋಸ್ತ್ ಕೂಡ ಅವಾ
ಹ್ಮ್
ಇವಾಗ ಹಾಸ್ಲಾಗ ಬರಂಗನ ಬಂದ್ ಇರಂಗನ ಯಾರ ಇಲ್ಲ ಹ ಆಸ್ಟ್ಲ ನನಗೆ ಇದ್ರ ಒಬ್ಬ ಅಡ ಅಡ ಕೂ ನಾವವು ಒಬನ ಸಲಂದ ಬರ್ಬೇಕು ಇಲ್ಕಂದ್ರೆ ನಮ್ಮ ಗೋಡನ್ ಸಲಂದ್ರ ನ ಬರ್ಬೇಕು ಉಮರು ಬಕ ತಳತೀ ಹ ಮತ್ತೆ ಅವಳಗ ಹೋಗನ ಅವನಿಗೆ ಕೆಲ್ಸ ಇರ್ತ ಮನಾರ ಅವನಿಗೆ ಪ್ರಚಾರ ಎಷ್ಟಲ್ಲ ನಮಗೆಲ್ಲ ಮಾರ್ತ ಕೊಡುತ್ತೆ ನಿಮ್ ಗೌಡಗ ಇದ್ರ ಒಂದು ಕಾಲಲ್ ಅವನಿಗೆ ಇದಾಗಿರ್ತ್ತಲ್ ಅವ ಆಗ್ರಿಕಲ್ಚರ್ ಕಾಲೇಜ
ಹೊರ ಕಲ ಅಂದ್ರೆ ಎಷ್ಟ ಒಂದು ಮೂರ್ ವರ್ಷ ಕೋರ್ಸ ನ್ನ ನಾಲ್ಕು ವರ್ಷಿಂದ
ಹಾ ನಾ ಕೊರ್ಚ ಕೊರ್ತ
ಮೂರುರ್ಷಿಂದ ಇಬೇಕು
ಎರಡ್ ವರ್ಷ ತೇರರಿ ಎರಡ್ ವರ್ಷ ಬೇಟ ಮ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ನಾಕಕ್ ವರ್ಷ ಇರ್ತಾಸ್ಟಲ್ನಂಗ ನಿಶಂತ ಮುಗಡ ಹ ಕೊಸಂತ ನಮುಕ ಚಲೋಯತುಾಗಾಗ ಹೋಗಲ
ಹ್ಮ್ ಎಡ ಇದ್ದ ಹೂ ಹಾಗ ಬರೋ ತರ
ಹ
ಉಳಿಕದ್ರಲ್ಲ ಅದ್ರ ನಮ ಜೂನಿಯರ್ ಅವರು ಮುಂದ ವರ್ಸ ಹೋತಾರ
ಹ್ಮ್ ಹ್ಮ್ ಹ್ಮ್ ನಿಮ್ ಜೋನಿಯಾರ ಆಯ್ತ ಇವಾಗ ನೀವ್ ಹೊಂಟ್ರಿ ಆಯ್ತ ಇನ್ನೊಂದು ಇನ್ನು ಒಂದು ಎಂಟ ತಿಂನ್ನ ಅವರು
ಹ್ಮ್ ಆ ಬ್ಯಾಚನ ಜಗ್ಯ ಮ ಅಂದ ನ ಜುನ
ಹ್ಮ್ ಹ್ಮ ಎಷ್ಟೊಂದ್ ಆತ ಒಂದೆರಡು ಜನ ಆತಾರನಾ
ಹನ್ನೆರಡು ಜನ ಒಂದ ಹದ್ನೈದು ಜನ ಆತರ ಅವರ ಯಾರ ಎಲ್ಲ ಬಿಟ್ಟ
ಹ್ಮ್ ಹ್ಮ್
ಆರ್ಟ್ಸ್ ಮಾಡಾರ ಕಾಮರ್ಸ್ ಸೈನ್ಸ್ ಮಾಡಿದಾರ ಮತ್ತೆ ಇ ಮಾಡಿ ಮತ್ತೆ ಕೋರ್ಸ್ ಮಾಡ್ರ ಕ್ಟಲ್ ಜಯನಂ ನರ್ಸಿಂಗ್
ಹ್ಮ್ ಹ್ಮ್
ಹಾ ಅವಾಗೇನ್ ಹಾಸ್ಟ್ಲೆ ತಲೆತ್ತಲ್ಲ.
ನಾ ನನ್ಕಿಂತ ಸೀನಿಯರ್ ಒಂದ್ ಬ್ಯಾಚ್ ಹೋಯ್ತು ನಂದಂದು ಒಂದ್ ಬ್ಯಾಚ್ ಹೋಯ್ತ್ ನಿಂದ್ ಹೋಯ್ತ್ ನಿಮ್ಗೆ ಜೂನಿಯರ್ದ ಒಂದ್ ಬ್ಯಸ್ ಹೋಗ್ಲಕ್ ರೆಡಿ ಆಗ್ಯದ ಈಗ ಕೆಲವೊಬ್ಬರು ಏಳ ವರ್ಷ ಎಂ ಪೊಲೀಸ್ ಸೇಷನ್ ಅಲ್ಲೆ ಅದಲ್ಲೋ ಮಾರಯ ಅಂತವ್ರಿಗೆ ಯಾರ್ ಕಳಸ್ತಾರ್
ಅಪೇರಿಗೆ ಯಾರ್ ಕಳ್ಸ್ಬೇಕಕ್ ಅವ್ರೇಗ್ ಕಳ್ಸ್ಬೇಕು ಅವ್ರನು ಕಳಸಲಾಗರ ಇವ್ರನುಗರ
ಇಲ್ಲಿಲ್ಲ ಅವ್ರ ವಾಡನ್ಗಳು ಏನು ಮಾಡಲಾಗಿರಲ್ಲ ಅವ್ರ ಶುಭ ಕ್ರಮ ತೊಂದ್ರೆ ಅವ್ರ್ದ ಏನ ಇಲ್ಲ ಇಲ್ಲಿ ಹಂಗೆ
ಏನಲ್ಲ ಇ ಯಲ್ಲಿ ಇಷ್ಟಲ್ಲ ಕಾಲಜ್ದ ಅಡ್ಮಿಶನ್ ಎಲ್ಲ ಏನಲ್ಲ
ಹಾ ಸುಮ್ಮ್ ಹಿಂಗಗೆ ಬಿುಡ್ಕೋ ಕುಂತ್ರ ಆಯ್ತಾ ಕಡೆ ತಾವು ಹಾಳಾಗ್ಲಾರ್ದ ಇದೇ ಹಾಸ್ಟೆಲ್ಗೆ ಹಾಳಾಡ್ ಮಾಡತಾರ ಅವರು ಅಂಂತವರು ಅಂತವ್ರಿಗೆ ಸ್ವಲ್ಪ ಕಳ್ಸ್ಬೇಕು ಜಲ್ದಿ
ಹ್ಮ ಅಂತರಿ ಕಳಸ ಬಿಡ ಮತ್ ಅವ್ನು ಹೋಗಲಂತ ಅಂತನ ಮತ್ ವಡ ನೀರಪ್ಪ ಅಂತ ಅಂತಾನ ಮತ್ತ ವಾರ್ಡನ್ ಸರಿ ಅಂಜನ ಅವ್ನಿಗಿ ಮಾತಾಡೋಲ್ಲ. ಹ ಮತ್ತೆ ಹೀಗೆ ಇವಾಗ ಸ್ವಲ್ಪ ನಾವು ಸ್ವಲ್ಪ ದಮಕಿ ಆ ಕಡೆ ಕತೀವಿ ರೆಕಮಂಡೇಶನ್ ಹಾಕ್ಯಾರ ನಮ್ ಇಲ್ಲೇ ಇಟ್ಕೊಂಡ್ ಬಿ
ಹ ಇಡ್ಕೋದ ಆರಾಮ ಸೆ
ಅದೇದಾಕ ಮ್ರ ಕುಂತಿನ ಒಂದ್ ಒಂದ್ಸರ್ತಿ ಹಿಂಗಗೆ ಹೇಳದ ಸರ ಒಂದ್ ಆರ್ ತಿಂಗಳು ಇರುತ್ತೆ ಂತ ಸರ ಡಿಸೆಂಬರ್ ತಾನ ಆಕಡೆ ನೋಡ್ರಿ ಸರ್ ಅಂತ ಅಮಕಂದ ಮಾಡನಿ ಹ ಇಲ್ಲಪ ಇಲ್ಲಿ ಮತ್ತರ ಹಂಗೆಲ್ಲಪ್ಪಾ ಅಂತ ತ್ರ ಆ
ಹ್ಮ
ಇದ್ರ ಮೇಲೆ ಈ ನೀವ ಎಂತೆಂಥರಾ ಹಾಸ್ಲಗ್ ಬ್ರೇಕ್ ಮಾಡಿ ಲಿಸ್ಟ್ ಲಾಗಿದ್ದರ
ಎಲ್ಲಲ್ಲ ಇಟ್ಕೊತಾನ ಹಂಗೆನಿಲ್ಲಾ
ಹಾ
ಅಂದ್ರ ಸ್ವಲ್ಪ್ ಮುಗ್ದಾದ್ಮ್ಯಾಲ ಒಂದ್ ಸ್ವಲ್ಪ್ ದಿನ ಹೋಗ್ಬಾಪ ಅಂತ್ ಕಳಸ್ತಾನ.
ಹಾ ಇವಾಗ ಮೊಹರಂ ಅಂತಲ್ಲ ಊರ್ ಕಡೆ ಮೊಹ್ರಂ ಕೊಯ್ ಬರ್ತ್ನ್ ಅಂತಂತೆ.
ಮೂರಮ್ಮ
ಓ ಇಪ್ಪತ್ನಾಲ್ಕನೇ ತಾರಿಕ್ ಆವೆ
ಹಾ ಇಪ್ಪತ್ತ್ತ್ನೂರ ಇಪ್ಪತ್ನಾಕೆನಾ ಅದೇ ಮೊರಮಿಗ್ ಬರ್ಬಂತ ಮಾಡಿ ನಪಾ ಇಲ್ಲಿ ನೋಡಿದ್ರ ವರಕ್ ಈಗ ಇಪ್ಪತ್ತೆಂಟಗ ಸಬ್ಮಿಟ್ ಮಾಡ್ಬಕ್ ನಾವ್ ವರಕ್
ಹ್ಮ್
ನಾವ ಒಂದು ಒಂದ ಏನಿಲ್ಲ ಅಂದ್ರೆ ಒಂದು ನೂರು ಪೇಜಿಂದು ಒಂದ ಆದ ಅದು ಬಿಟ್ಟರು ಮತ್ತೇನೊಂದು ಹ ಒಂದು ಎಂಬತ್ತು ನೂರ ನಲ್ವತ್ತು ಪೇಜ್ ಬೆರೀಬೇಕು ಅದ ಬಿಟ್ಟಿಗೆ ಮತ್ತ ಇನ್ನ ಎರಡು ಬುಕ್ ಲೇಟ್ ಅವ ಕಡೆ ಒಂದ್ ಎರಡ್ನೂರು ಪೇಜ್ ಮುನ್ನೂರು ಪೇಜ್ ಆತವ
ಹ್ಮ್
ಅಷ್ಟ್ ಬರದ ಅದ ಏನ್ ಮಾಡ್ಬೇಕೋ ಗೊತ್ತಾಗಲ್ಲ ಯಾರು ನನಗೆ
ಹೌದಾ
ಹ್ಮ್ ಅಂದ್ರೆ ಒಂದ್ ನೂರ್ ಪೇಜ್ ಅವಂದ್ರ ಅದ್ರಾಗ ಎಲ್ಲಾ ಫೋಟೋ ಗೀಟ್ ಅವ ಒಣ್ಸೋಗ್ಬಿಡ
ಹ ಒಂದ್ ದಿನ್ನ ಬರ್ತಾರ ಭ ಆಗಲ್ಲಾಗ ಮರ
ಅವರ ನಮ್ಮ ಕ್ಲಾಸ್ ಐದು ಗಂಟೆ ತ ಇರ್ತದ ಎಲ್ಲಿ
ಈಗ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದ ಆತದಂದ ಮೇಲೆ ಬೆಳಗ್ ಒಂಬತ್ತು ಗಂಟೆಗೆ ಹೋಗ್ಬೇಕ ಆತದ ನಾವು ಒಂದ್ಸಲ ಒಂಬತ್ತು ಒಂದ ಲ ಒಂಬತ್ತು ಇಪ್ಪತ್ತು ಒಂಬತ್ತೂರಂಗ ಅಲ್ಲಿ ಹೋಗುವ ಅಷ್ಟೇ ಹತ್ತು ಗಂಟೆ ಹತ್ತೂರಿ ಹದೊಂಸಲ ಆಯ್ದು ಹತ್ತೂವರೆಂಗ್ ಆಯ್ತು ಅಂದ್ರೆ ಕಳರಿಟರ್ನ್ ನಾಸ್ಟರ್ ಬರೋಷ್ಟಗೆ ಆರ್ ಗಂಟೆ ಆಗಿರ್ತನ್ ನಮಗ ಆರ್ ಗಂಟೆ ಆಗಿರ್ತದ ಅಲ್ಲಿ ಕ್ಲಾಸ್ನಾಗ ಕುಂತು ಕುೂಂತು ಬ್ಯಾಸರ ಆಗಿರ್ತದಲ್ಲಾ
ಹ್ಮ
ಇಲ್ಲಿ ಬಡ್ಲಾಕ್ ಭ ಮೂಡ ಇರಲ್ಲ ಏನಿಲ್ಲ ಸುಸ ಫೋನ್ಗೆ ನೋಡ್ಕೋತ ಇಂದ್ರೆ ಅದು ವಾಲಿಬಾಲ್ ಆಡ್ತತಿವಿ ನ ಕಾಯ
ಹ್ಮ್ ಹ್ಮ್
ಆಡಕದ ಇರ್ತವಲ್ಲಾ ಆಯ್ತ್ ಊಟ ಟೈಮ್ ಆತದ ಊಟ ಗಿಟ ಮಾಡ್ಕೊಂಡು ಮತ್ತತ್ ಈ ಟೈಮ್ ಸ್ಟಾರ್ಟ್ ಮಾಡ್ತ ನ ಸಾರ
ಅದೆಲ್ಲ ನಿಮ್ ಕ್ಲಸ್ ಮಾಡಟ್ರ ಎಲ್ಲಲ್ಲ
ಹ ನಮ್ ರೂಮ್ನಾಗ ಒಂದು ಹೆರಡ್ ಜನೀ ಹನ್ನೆರಡ್ ಜನೀ ಹನ್ನೆಡ್ ಜನದಾಗ ಒ ಇಬ್ಬರು ಅಷ್ಟೇ ಬೇರೆ ಕಾಲೇಜ್ದ ಹಳಕಿದವರು ನಮ್ಮ ಕಾಲಜ ಯಾರ ಅಂದ್ರ ಫಸ್ಟ್ ಸೆಮ್ ಎಲ್ಲೋರ ಆಲ್ಮೋಸ್ಟ್ ನಮ್ ಕ್ಲಾಸ್ ಮಂಟೆ
ಅಲ್ಲ ಇವಾಗ ಡಿಗ್ರಿ ನಿಮ್ ಕ್ಲಾ ಮೇಟ್ ಇರ್ತಲ್ಲ ಅವರ್ ಬಂದಾರರ್
ಇಲ್ಲ ಇಲ್ಲ ಇಲ್ಲ ಅವವು ರು ಒಂದ ಇಬ್ರು ಏನ್ರ ಅಷ್ಟೇ ಅವರು ಡಿಗ್ರಿದಾಗ ನಮ್ ಕ್ಲಾಸ್ ಮಾಡಂಟ್ ಇದ್ರು ಉಳುಕಿದ್ರು ಎಲ್ಲರು ಸೀನಿಯರ್ ಸರ್ ನಮ್ಕಿಂತ ಒಂದ್ ಮೂರ್ ವರ್ಷ ನಾಕು ವರ್ಷ ಸೀನಿಯರ್ಸ್ ಇದ್ದರು ಆರ್ನೋರು
ಹ್ಮ್ ಅಷ್ಟು ಜನ ಸುನ್ನರ್ಸತಾರ
ಏ ಆರ ನಮ್ ಮೂರ್ ವರ್ಷ ನಾಕಕ್ ನಾಲ್ಕು ವರ್ಷ ಧಾರವಾಡ ಬಿಜಾಪುರ್ ಕೋಚಿಂಗ್ ತೊಗೊಂಡ್ ಯಾವ ಪೋಸ್ಟ್ ಬಲಲಾರದ ಇ ಕಡೆ ಬಂದಾರ
ಹ್ಮ್ ಬಿ ಎಡ್ ಮಾಡಿದ್ರೆ ಆಯ್ತಂತ
ಹ ಸುಮ್ ಏಡ್ ಮಾಡಿದಾರ ಐತ್ ಯಾವ ಪೋಸ್ಟ್ ಬಿ ಬಿಡಲ್ಲಗ್ಯಾರ ಅಂತ ಈ ಕಡೆ ಬಂದಾರ ಈಗ ನೋಡಿದ್ರ ಪೋಸ್ಟ್ ಬಿಟ್ರ ಕೆಂಗಂಗಾಯಗ ನಲ್ಲ ಇವಾಗ ಅವ್ರ ಜೊತೆ ನಾವವು ಕಾಂಪಿಟಷನ್ ಕೊಡ್ಬೇಕಂದ್ರೆ ಬಾಳ ತತ್ರಾಸ್ ಅ
ಹ್ಮ್
ಹ್ಮ
ಹ ಮಲ ಸಟ